ಹಲೋ
ಹಲೋ
ಹಲೋ ಹೇಳ್ರಿ
ಹಾ ಬ್ರ
ಹ್ಮ್ ಆರಾಮ ನೋ
ಹ್ಮ ಹ್ಮ್ ಆರಾಮ್ ನೋಡ್ರಿ ಯಾವರ್ರಿ ನಿಮ್ಗ
ನಮ್ದು ಇಲ್ಲಿ ಇದ್ರ ಬಲ್ಲಿ ರೀ ಬಿದಾರರಿ
ಬೇದಾರೆಂಡ ರೀ
ಹ್ಮ
ಏನ್ ಏನೇನ್ ಕೆಲ್ಸ ಮಾಡ್ತರಿ
ಮೆಡಿಕಲ್ ಹಾಸ್ ಮಾಡತೀವಿ
ಹೌದ್ರೀ ಹ ಹ್ಞ ಮನೇಲಿ
ಮನಗ್ರೀ ಕೆಲ್ಸ ಮಾಡ್ತೀರ ಮನ್ಯಾಗ ಕಸ ಮುಖಾಂಡಿ
ಹ್ಮ ಹೌದ ಹ್ಮ್ ಹ್ಮ ಮೆಡಿಕಲ್ ವರ್ಕ್ ಮಾಡ್ತರಿ
ಹಾ ನೀವೇಏನ್ ಮಾಡ್ತೀರಿ
ನಾವ್ ನೋಡ್ರಿ ಮನೆಗೆ ಇರ್ತೇವ
ಹಾ ರ
ಹ್ಮ್ ಮನ್ಯಾಗರ್ತಿವಿ ಹೊಲ್ಲ ಮನಿ ಕೆಲ್ಸ ಬಂದಾಗ ಹೊಲ್ಲ ಮನಿ ಕೆಲ್ಸಕ್ಕ ಹೋತೇವು
ಹ್ಮ
ಹ್ಮ್ ಈಗಟ್ಟಿ ಚ ಬಂದಾವ
ನಾ ರೆ
ಒಂದ್ ವಾರ ಹತ್ತಿ ಹಚ್ಚಿದ
ಹಾ ರೀ
ಹ್ಮ ಇದು ಒಂದೇ ಫಸ್ಟಿಗೆ ಬಿತ್ತಿದ್ದ ಎಡ್ಡಲ್ಲಿ ಕಾಣಸ ಕಲ್ಕತದ ಈಗ
ಹ್ಮ್ ಹ್ಮ್ ಹಾ
ವಾರ ರೂಪಲ್ಲ ಕೊಡಚ್ಚಿಗೆ
ಹಾ ರೀ
ಈಗ ಇನ್ನು ನಾಳಿದ್ದ ಸದ ಚಾಲು ಮಾಡ್ಬೇಕು
ಹೌದ ಅಂದ್ರೆ ಎೇಡ್ ಕೊಡ್ತಾರೆ ಸದರಿ ಕೂಲಿಿ
ಈಗ ಎರನೂರು ರೂಪಾಯಿ
ನ
ಹ ಬೀಜ ಊರ ಅದಕ್ಕ ಮುನ್ನೂರ ಐತ್ತು
ಹ್ಮ್ ಹ್ಮ್
ಹ್ಮ್ ಈ ಸದ ತಗರ ಇರನೂರು ರೂಪಾಯಿ
ನ
ತತ್ತು ಮಂದಾರ ಒಂದು್ ವಾರ ಎರಡು ವಾರ ಆತದ ಹ್ಮ್ ಹೋಗಬಕ್ರಗ ಈ ಕಡೆ ಬಂದ್ನಲ್ ಮತ್ತೆ ಯಾವಾಗ ನ ಮನ್ಯಾಗ ಯಾವನ ಬಿಸ್ನೆಸ್ ಮಾಡ್ಕೋತ್ ಕುಂದ್ರರು ಅದ ಮನ್ಯಾಗ ಸರಿ ಕೆಲಸ ಆದಗಳೇನೆ
ಹಾ ಹಾ
ಹ್ಮ್ ಕೌದವಲ್ಲಬ ಹ್ಮ್ ಇವ ಏನ ಇರ್ತವಲ್ ಮನ್ಯಾಗಿದ್ಮೇಲ್
ಹ್ಮ್ ಹ್ಮ್
ಹ್ಮ್ ಒಬ್ಬ ಮಗನ್ರಿ ತಾನ ಜ್ಯೂಸೆ ಕೇಳತಾನ ಒಬ್ಬ
ಏನ್ರಿ
ಚಾ ಒಬ್ಬ ಮಗ ಅನ್ರಿ ಬ್ರೇ ಜ್ಯೂಸೆ ಕೇಳ್ತಾನೆ ಚಾ ಬಿಟ್ರರು ಜ್ಯೂಸ್ ಮಾಡ್ರಿ ಜ್ಯೂಸ್ ಬಿಟ್ರ ಚಾ ಮಾಡ್ರಿ ಅಂತಾನ ನ ಅದಕ್ಕೆ ಸು್ ಒಲದ ಕಡೆ ವಾದ್ರ ಆಯತಂತ ಮಾಡಿ
ಹೌದನ್ರಿ ಎಷ್ಟು ಟೈಮ್ ಕುಡಿತನ್ೀ ಅವ ಚಾ ದಿನ
ದಿನಕ್ಕ ಒಂದು ನಾಕ್ ಸಲ ಚಾ ಕುಡಿತಾನ ರಾತ್ರಿ ಬೆಳಗನ ರಾತ್ರಿ ಒಂದ್ ಕೆಲ್ಸ ಕೊಟರು ಕುಡಿತಾನನೆ ಎಡ್ ಕೆಲ್ಸ ಕೊಟರು ಕುಡಿತಾನೆ ಚಾದ ಪುರ್ತ್ಯಾಗ
ಹ್ಮ್ ಹ್ಮ ಹ ಚ ಆದ್ ಅಂದ್ರೆ ಆಟ ಚೇವರ ಆಟ ಆದ್ರೆ
ಹ್ಮ್ ಅಂಗಡಿ ರಾತ್ರಿ ಎರಡ್ ಗಂಟೆಗೆ ತರದ್ರ ಚೀಪ್ ತಗೋತಿರ್ತಾನ ನೋಡಿ ಹ್ಮ ಬೇಗಾನ ತಗದ್ರ ಬಳಗನ ತಿಂತಾನ ನಿದ್ದಿ ಬರ್ಲಿಲ್ಲ ಅಂದ್ರ
ಹಾ ರೀ
ಅವನ್ ಸಲಗ ನಾವ್ ಅದ ಹೊಲಕ್ ಹೋಗ್ಬೇಕಂತ ಒಂಟಿ
ಹೌದ
ಮ್ಯಾಂಗ ಜ್ಯೂಸ್ ಬೇಡೋಣ ಪೈನಪಲ್ ಜ್ಯೂಸ್ ಬಿಡ್ತಾನ ಪೈನಪಲ್ ಜ್ಯೂಸ್ ಬೇಡೋಣ ಸಂತರ ಜೂಸ ಕತ ನ
ಹಾ ರ
ಅದು ಬಡಣ ಪ್ರೇಟ್ತಣ
ಹ್ಮ
ಅದ ಬುಟ್ಟಗಳೇನ ಚಾ ಅಂತಾನ ಚಾ ಬುಟ್ಟಗಳು ಬಿಸ್ಕಿಟ್ ಬಿಡ್ತಾನ
ಹ್ಮ್
ಹ್ಮ್ ಅವನ್ಕ ಅಳಾಗ ಅ್ದ ವಲಪಂಿಕನಣಾ
ಹೌದ ಹೌದೌದು
ಬಾ ತುಂಟ ಆತದ್ರ ಅಲ್ಲಿ
ಹೌದ ಹೌದು ಹೌದುೌ್ರ ಭಾಳ ಹಂಡತ
ಸುಂದರ ಅಲ್ಲ ಕಲ್ ಸುಂದರ ಅಲ್ಲ ಕೈ ಕುಂತ್ರು ಕಾಲು ಸುಮ್ಮಿರಲ್ಲ ಕಾಲ್ ಕುಂತ್ರು ಕೈ ಸುಮ್ಮ್ಿರಲ್ಲ ಅಷ್ಟು ಚಿದ ಕಾನ
ಹೊಡಿಬೇಕ್ರೀ ಅವನಗ್ ಒಂಚರ
ಏನ್ ಮುಡದ್ರನು ಕೇಳಲ್ರಿೀವ ಒಡಸಗಾಂತ ಮನುಷಿ ಆಲ್ರಿ
ಹಾ ನೀವಗ ಹೊಡಿತೇನೆಂದ್ರೆ
ಅಂಗದ ನಮ್ಗೆ ಒದರ್ತ ನಾವ ಏನ್ ವದರ್ತರಿ ಕೊೋಡುಗಳ ಸುಮ್ಮ್ ಕುಂದ್ರ ಅಂತ
ನಾ ಹೋದ್ರಿ
ಹ್ಮ್ ಮತ್ತೇನ್ ಚಜಿ ಕಡಿಗೆ ಇ ಪಡಗ ಮಾಡ್ಬೇಕೇ್ರೀ
ಹಾ ಮಾಡಬದ್ರಿ
ಹಾ ಏನನ್ ಮಾಡೋಡ್ತಿರಿ ಚೆಂಜಿ ಕಡೆ
ಅನ್ನ ರೊಟ್ಟಿ ಸಾರು ಪಲ್ಯಾರ
ಹ್ಮ್ ಹ್ಮ್ ಹ್ಮ್ ್ಯೂಟಿ ಟಾತಿ ಕೊಡ್ತನೆ
ನ ನಾಕುಗ್ರ
ಕೊರಿ ಬಿಿಟ್ಟತ್ರಿನಾ ಹ್ಮ್ ಮಮ್ಮಾರಾರ್ ಮನ್ಯಾಗ
ಹಾ ಅ ರೀ
ಹ್ಮ ಎಷ್ಟ ಮಂದಿ ಇರ್ತರಿ
ನಾವ್ರೀ
ಹ
ನಾವ ಈಗ ಉಸಂಬಂದಿ ಒಂದ್ ಹತ್ ಮಂದಿಿದ ನೋಡ್ರಿ
ಮನ್ಯ ಆಾಗತ್ತು ಮಂದಿ
ಹ್ಮ
ಹತ್ತು ಮಂದಿ ಅಡಿಗೆ ಯಾರು ಮಾಡ್ತಾರ
ನಾವೇ ಮಾಡ್ತಾರಿ
ಹೌದೇನ್ರೀ ನೀ ಏನ್ ಮಾಡ್ತರಿ ಮುಂಜಲ್ಲ್ದ
ಮುಂದೆಲ್ಲ ಅದ ನಾವ್ ಜಾಕಾ ಮಾಡ್ತಿೀರಿ ಉಣತಿ್ರಿ ಕುಂದ್ೋಡ್ತ
ಹ್ಮ್ ಹ್ಮ ಹತ್ತು ಮಂದಿ ನಟ್ಯಕ್ ಕುಂದಿರ್ತೇರಿ
ಏನ್ರೀ
ಹತ್ತು ಮನೆ ಕೆಲಸ ಮಾಡಲ್ ನೀವು
ಇಲ್ಲ ಇಲ್ಲ ಒಬ್ಬರುಗ ಡ್ಯೂಟಿ ಗತಾರೆ ನೀ್ ಒಬ್ಬರೇ
ಮ್ಮ್
ಹ್ಮ್ ಯಾಕ ಸಣಮ್ಮ ಬರ್ತಾಳ್ರಿ ಪೂಜುಲ್ ಯಾವನ ಮಾತ್ರದ ಕು ಡ್ ರ್ತಗಳ್ರಿ
ನಿಮ್ ಸಣ ಪೂಜಲ್ ಮಾತಾಡ್ತಾಳಾನ ಯಾವ ಕೆಲ್ಸಕ್ ಬರ್ಲಾರದು
ಹಾ ಕೆಲ್ಗ ಎಲ್ಲರ್ದರು
ಕಳಲ್ಲ
ಅದನ್ ಏನ್ ಮಾಡ ಹಾಕಲ್ರಿ ಸುಮ್ಮಾ ನಮ್ ಕಾಕಾನೆ ಉಂಡ್ೋದ್ತದ್ರಿ ಸ್ವಲ್ಪ ಸ್ವಲ್ಪ ಅವಾಗವಾಗ
ಹ್ಮ
ದ ಈ ಕಡೆ ಬರ್ತಾವ ಬೋ್ರ ಈ ಕಡೆ ಬಂದಳ ಅಂದ್ರ ಕೂಂತತಳ ಅಂದ್ರು ಮಾತಾಡ
ಹೌದೌದು ನಿಮ ಕಾಟಗೇನ್ ಅಡಿಗೆ ಮಾಡಿ ಹಾಕಲ್ಲ
ಹಾ ಮಾಡಲ್ಲ ಮಾಡಲ್ಲ
ಹ್ಮ ಎಸ ಅವ್ರ ಮಕ್ಕು
ಯಾರಗ್ರಿ
ನಿಮ್ ಸಣ್ಣ
ಇಬ್ಬರು ಅದಾರೆ
ಏನೇನ್ ಮಾಡ್ತಾರ
ಒಬ್ಬಕಿ ನೀಟ್ ಬ ಕೋಚಿಂಗ್ ಬರ್ದಾಳಿ ಈಗ ಬರ್ದಾಳಿ ನೀಟ್ ಕೋಚಿಂಗ್ ಹಿ ನೀಟ್ ಬರದಾಳ ಒಬ ಈ ಸೆಕೆಂಡ್ ಇಯರ್ ಆನುವ
ಸೆಕೆಂಡ್ ಇಯರ್ ಓದ್ತಾನೆ ಬ್ರಹ್ಮ ದೊಡ್ಡ ಮನುಷ್ಯ ಏನ್ರೀ
ಸಾ
ಹಲ್ಲ
ನೀಗ ಅಂದ್ರಲ್ರಿ ಚಾ ಬೇಡೋಣ್ಣ ಚಾ ಕುತ್ ಕುಡಿತಾನ ಕುರ್ಕುರಿ ಬೇಡಣ ಕುರ್ಕುರಿ ಅಂತ ಹೇಳಿ
ಹ್ಮ
ಹ ನಮ್ಮ ಮನೆಯಲ್ಲಿ ಒಬ್ಬ ಅಂತವನ್ಯಾ ನೋಡ್ರಿ
ಹೌದೌದೌದೌದೌದೌದು ತಂಬಾಯತಿಲ್ಲ ನ ಬರಿಕೇನ
ಹಾ ಬರಿಕೆನ್ರಾವ್
ಹೌದೌದ ಹೌದು ಏನ್ ಮಾಡ್ತರಿ ಹುಡುಗರ ಆಟಾನ ಹೆಂಗಿರ್ತಾ
ಹಾ ರೀ
ಹ್ಮ್ ಮತ್ತ ಏನ್ ಮಾಡದ ಯಾರ ನೂರ ಆಟ ಕೇಳೋದೇ ಇಲ್ಲ
ಹಾ ರೀ
ಹ್ಮ್
ಅವ ಹೊಲ್ಕ್ ಒಂದಿ ಹೋತ್ರಿ ಏನ್ರರಿ
ಇವಲ್ಲ ಮನ್ಯಾಗ ಕೆಲ್ಸ ಮಾಡ್ಬೇಕಲ್ರೀ ಮನ್ಯಾಗ
ಮನೆಗೆನ ಏನ್ ಮಾಡ್ತು ಹಾ
ಮತ್ತೊಂದು ಕಿರಣಿ ಅಂಗಡಿ ಅದ
ನಿಮ್ದ ಕಿರಣ್ ಅಂಗಡ ಆದಾದ್ರೆ
ಹಾ ಇಲ್ಲೇ ಮನೆ ಮುಂದೆ
ಹ್ಮ್ ಹ್ಮ
ಮನೆ ಮುಂದೆ ಯಗ ಸುಂಕ ಕೊಟ್ಟಕ ಕುಂದ್ರ ಅದ ಬಂದ್ರ ಕೊಡೋದು ಬರ್ಲಿಲ್ಲ ಸುಮ್ ಕೀಲಿಕದು ಹ್ಮ್ಚ ಆ
ಹಿರಾಣಿ ದೇಟ ಆತದ್ರ ದಿನಕ್ಕೆ
ಯ ಆತದ್ರೀ ದಿನ ಒಂದ್ ಎರಡ್ ಸಾವಿರ ಆತದ
ದಿನ ಎರಡ್ ಸಾವಿರ
ಹ್ಮ್ ರೋಡಿಗೆ ಅದ ಮೇನ್ ರೋಡಿಗೆ ಆತ ಆಾನೇ ಇರ್ತಾನ ದಿನಾ ದೂಸ ಹ್ಮ ಅಂಗಡ
ಹತ್ ಅಂದ್ರ ಎಲ್ ರ ಇಡಲ್ರಿ ಅವ್
ಅರೆೇ ವ ಸಾವಿರ ರೂಪಾಯಿ ತಿಂದಿದ ಅ್ರ ಐನೂರು ರೂಪಾಯಿ ತಾನೆ ತಿಂದಿರ್ತಾನದ್ರ
ಹೌ ನ
ಎಂತ ನರನು ತೋದು ಕುಡಿಯದು ತೋದು ಕುಡಿಯೋದು ಮಾಡ್ತಾನ ಹ್ಮ್್ಮ ಿಯರ್ ಮಾಡ್ಬೇಕಕ್ು
ಹೌ ಹ
ಹ್ಮ್ ಅವನಿಗೆ ಬಿಟ್ಟಿವ ಅಂಗಡಿ
ಅವ ಏಟೇ ಓತನ್ ಸಾಲಿ
ಸಾಲಿ ಮುಗಿಸಕೊಂಡ ಮುಂದ ನೀವು ಸೆಕೆಂಡ್ ಇಯರ್ ಮುಗೀತು ಈಗ ಅಂಗಡಿ ಚಲೋ ಮಾಡ್ಯಣ
ಈ ಅಂಗಡಿ ಚಾಲವಣೆ ಅನ್ರಿ
ಎಷ್ಟ ದಿನ ಪೆಟ್ರೋಲ್ ಪಂಪಿಗೆ ಓ್ತಿದ್ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ರು ಪೆಟ್ರೋಲ್ ಹಾಕ್ಲ ಗೊತಿದ್ದ
ಎಲ್ಲಿರಿ
ಇಲ್ಲಿ ಶಾಪುರ್ದಾಗ
ಶಾಪುದ ಹದಿನೈದು ಸಾವರ ಕೊಡ್ತಾರ ಅನ್ರರಿ
ಹದನೈದು ಸಾವರ ಕೊಡ್ತತಿವ್ರ ಕ ಅಲ್ಲಿ ಹಿರೇಮಠ ಪೆಟ್ರೋಲ್ ಪಂಪ್ ಅಂತದ
ಹ್ಮ್ ಹ್ಮ್ ಹ್ಮ್
ಅಲ್ಲಿ ಹೋಗ್ತಿದ್ದ
ಹಾ ರೀ
ಅದು ಬುಟ್ಟನ ಈಗ ಅಂಗಡಿ ಇಡದ ನಾ
ಹೌದೇನು
ಹ ಈ ಅಂಗಡಿ ಒಂದ್ ಎಷ್ಟು ನೋಡಿ ಎಲ್ಲಿ ಬೋತ ನಾನನ್ ನೋಡ್ಬಬೇಕು
ಸಾಲಿ ಕಲ್ಸ್ಬೇಕಲ್ರರಿ ಮುಂದ್ ಪಾಪ ಪೆಟ್ರೋಲ್ ಬಂಕ್
ಅಯ ಇಲ್ಲ ಡೈರೆಕ್ಟೇ ನೀಟ್ ಬರ್ತೇನಂತ್ರಿ ಡೈರೆಕ್ಟ
ಡೈರೆಕ್ಟ ಬರಿತನಂತತ್ರ ನೀಟ
ಹಾ ಕೋಚಿಂಗ್ ಹೋಲಾರ್ದ ಡೈರೆಕ್ಟ ಬರ್ತೇನಂತ
ಹೌದ್ರಿ ಫಸ್ಟ್ ಎಲ್ಲಿವದನ್ ಸಾಲಿ ಯಾವ ಕಾಲೇಜ್ರೀ
ದಿಸ್ಯ ಕಾಲೇಜ್ ಕೂುದನ
ಮತ್ತಷ್ಟು ದೊಡ್ಡಡ್ ಸಾಲಿಗಚ್ಚಿ ಈಗ ಪೆಟ್ರೋಲ್ ಬಂಕ್ ಈಗ ಹೊಂಟಾನ ಏನ್ರೀ
ಅವಂದು ಬಾಯ ಚಟ ಬಾಳ ಆಗತ್ತತಿರ್ಲಾಕ್ಕ ಅದಕ್ಕ ಸುಮೊ್ ಹದಿನೈದು ಸಾವಿರ ಬಂದಂದ ಖರ್ಚು ತಪ್ ಸಿಖಾತ ಹ ತೋಡ್ಡ
ಹೌದೇನು
ಹ್ಮ್ ನಾವ್ ಕೊಟರು ಸಾಲಲ್ಲ ನೀವ್ ರೊಕ್ಕ
ಹಾ ಹಾ ಹೌದೌದೌದು
ಈಗ ನೀಟ್ ನಾಳೆ ಬರ್ತಾವಲ್ಲ ಈಗ ಈ ವರ್ಷ ಬರ್ಯಪ್ಪ ಅಂಡಗಿ ಈ ವರ್ಷದ ಜರ ರೆಸ್ಟ್ ಮಾಡ್ತಾನಂತ
ಹಾ ರೀ
ಅದಕ್ಕೆ ರೆಸ್ಟ್ ಮಾಡ್ತೀನಿ ವರ್ಷ ಬರಲ್ಲ ಮುಂದಿನ ವರ್ಷ ಬರ್ತೀನಿ
ಹಾ
ಡೈರೆಕ್ಟ ಬರ್ಬಿಡ್ತನ ಯಾ ಕೋಚಿಂಗ್ ಬಡ ಏನು ಬಡ ನೀ ಸುಮ್ ಕುಂದ್ರಿ ಎ ಬಿ ಎಸ್ ಡಾಕ್ಟರ್ ಆಯ್ತೇನು ಅಂತ ಹೇಳ
ಹೌದ್ರಿ ಮತ್ತ ಆಟ ಆದ್ರ ಚಲೋನೇ ಅಲ್ರಿೀನಾ ಕೋಚಿಂಗ್ ರೊಕ್ಕ ಎಲ್ಲ ಉಳಿತಾವನೆ ಕೋಚಿಂಗ್ ರೊಕ್ಕ ಎಲ್ಲ ಉಳಿತ
ಹಾ ಉಳಿತಾ ಉಳಿತ ಕಚಿಂಗ ಉಳಿತಾ
ಹಾ ರೀ
ಹಾ
ಕೋಚಿಂಗ್ ದು ಅದೆಲ್ಲ
ಹ್ಮ್ ಹ್ಮ್
ಒಂದ್ ಎರಡು ಲಕ್ಷ ಮೂರ್ ಲಕ್ಷ ಲಾಭ ಮಾಡ್ತಾನ
ಮಾಡ್ತೇನ್ರೀ ಹ್ಮ್ ಹ್ಮ್ ಹ್ಮ್
ತಿಂಗಂಗಳು ಹೋಗಿದ್ ಮಾನ
ಎಲ್ಲಿಗೆ ರೀ
ಅಲ್ಲೇ ಪೆಟ್ರೋಲ್ ಬಂಕ್ ಗೆ ತಂದಾನ
ಹಾ ರೀ
ಹಾ ಅಲ್ಲಿ ಬಾಜಾರ್ದಾಗಿದ್ದು ಒಂದು ಶುಕ್ರವಾರ ದಿನ ಹ್ಮ್ ಯ ಡಾಕ್ಟರ್ ಹುಡುಕು ಮುನ್ನ
ಹೌದನ್ರಿ ಎಷ್ಟು ಬಿದ್ದವಂತ್ರಿ
ಹೌಕ
ಹ್ಮ್
ಹಾ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು
ಇಪ್ಪತ್ತೈದು ಸಾವಿರ ರೂಪಾಯಾ ಅಂತ ಹಾಕ್ಲಾ
ಟೋಟಲ್ ಎಲ್ಲ ಮುಗಿಸಿ ನಲ್ವತ್ ಮೂರು ಸಾವಿರ ರೂಪಾಯಿ ತಗೊಂಡು ಬಂದ್ನ
ಯಡರಿ
ಹ್ಮ್ ಒಂದ್ ಗೊಬ್ಬದ ಒಂದ್ ಇನ್ನ ಇನ್ನ ಇಲ್ಲ
ಹೌದ ಏನ್ರಿ ಹ್ಮ್ ಹ್ಮ್
ಭಾಳ್ ಶಾಣೆನಂತು ಅದ್ರಾಗ
ಹೌದ್ರೀ ಈಗ ಅದನ್ನು ಮಾಡಕಾತಾನೆನ್ರಿ ಅದು ಒಂದು
ಹ
ಹೌದ್ರಿ
ಹ್ಮ್ ಬಾಳಶಾಣೆ ಅಂದ್ರೆ ಆಕ್ಲನಿಗು ಹಂಗೆ ದನಕರಕ್ಕನು ಅಷ್ಟು ಜೀವನ
ಹೌದ್ರಿ ಸರಿ ತೋಕೋರಿ ಆಮೇಲ್ ಮಾಡ್ತೀನಿ ತೋಕೋರಿ ನಾನು
ಹಾ ಸರಿ ಸರಿ ಯಾಕಲಕ್ಕ ಯಾಕಲ್ಲಕ್ಕ
ಹ್ಮ